ನಮಸ್ತೇ
ನಿಮ್ ಹೆಸ್ರು
ನನ್ ಹೆಸ್ರು ಸಂಜೀವಿನಿಅಂತಾ ನಿಮ್ ಹೆಸ್ರು
ನನ್ ಹೆಸ್ರು ದಿವ್ಯಜೋತಿಅಂತ ಏನು ಸಂಜೀವಿನಿಅಂತ ಇಡ್ಕೊಂಡಿದೀರಾ ಇದು ಹನುಮಾನ್ ದು ಪರ್ವತನ್ ಹೆಸ್ರು
ನಾನ್ ಇಡ್ಕೊಂಡಿಲ್ಲ ನಂದು ಯಾರೋ ಇಟ್ಟಿದ್ದರೆ ನಮ್ ರಿಲೇಶನ್ ಅಲ್ಲಿ ನಾನ್ ಹೆಂಗ್ ಎಡ್ಕೋಲೋಕ್ ಆಗುತ್ತೆ ನಾನ್ ಆವಾಗ್ಲೇ ಹುಟ್ ಟಿರ್ತಿನಲ್ವ
ಹ ಹುಂ ಈಗ ನಿಮ್ ಹೆಸ್ರು ಅಂದ್ರೆ ನಿಮ್ಗೆ ಕೇಳ್ತೀವಲ್ವಾ ಈಗೇನ್ ನಿಮ್ ಅಮ್ಮಗ್ ಹೋಗ್ ಕೇಳೋಕಾಗುತ್ ತ್ತನಂಗೇ
ದಿರ ನೀವಿಡ್ಕೊಂಡಿದಿರ ಅಂತಾ ನೀವಿಡ್ಕೊಂಡಿದಿರ ನಿಮ್ ಹೆಸ್ರು ದಿವ್ಯಜ್ಯೋತಿ ಅಂತಾ
ಹೌದು ನಾನೇಇಡ್ಕೊಂಡಿರೋದು
ನೀವ್ ಹುಟ್ಟಿದ್ ಹುಟ್ಟಿದಾದ್ಮೇಲೆ ನಿಮ್ ಮಮ್ಮಿ ಕಿವಿಗ್ ಹೇಳಿದಿರ ಇದು ಹೆಸ್ರಿಡಿ ಅಂತಾ
ಹೌದು ಎಕ್ಸ್ಯಾಕ್ಟ್ಆಗ್ ಹೇಳ್ತೀರಾ ನೀವು ಹೇಗಿದಿರ ಮತ್ತೇ ನೀವು ನಾವೂ ಹಂಗೆ ಇದಿವಿಯಪ್ಪ ಎಕ್ಸಾಮ್ ಸ್ವಲ್ಪ ಓದ್ತಾಯಿದ್ವಿ
ಯಾವ್ ಎಕ್ಸಾಮ
ಸಿಕ್ಸ್ ಸೆಂ ಎಕ್ಸಾಮು
ಹ್ಮ್ಮ್ ಓಡ್ಕೊಳಿ ಚೆನಾಗಿ
ನೀವ್-ಏ ನೀವೇನ್ ಮಾಡ್ತಿ ತಿದಿರಾ
ನಾನು ಓದ್ಕೋತಿದ್ಧೇ
ಹೌದಾ ಮತ್ತೆ ತಿಂಡಿ ಮಾಡಿದ್ರಾ
ನಂದು ಆಯಿತು ನಿಂದು
ನಮ್ದು ಆಗಿದೆ ಎನ್ ತಿಂಡಿ ಮಾಡಿದ್ರಿ
ನಾನು ಇವತ್ತು ಅವಲಕ್ಕಿ ತಿಂಡಿ ಮಾಡಿದೆ ನೀವು
ಹೌದಾ ನಾವು ಪುಳಿಯೋಗರೆ ಮತ್ತೆ ಚಟ್ನಿ ತಿಂದವಿ ನಿಮಗ ಇಷ್ಟ ನಾ ಅವಲಕ್ಕಿ ಅಂದ್ರೆ
ಇಲ್ಲ ಇಲ್ಲ ಅದು ತಿಂದು ತಿಂದು ಹೇ
ಪುಳಿಯೋಗರೆ ಇಷ್ಟ ನಾ ನಿಮಗೆ
ಶೇಂಗಾ ಹಾಕಿದ್ರೆ ಇಷ್ಟ
ಪುಳಿಯೋಗರೆದಲ್ಲಿ ಹಕ್ತರಲ್ವ ನಾರ್ಮಲ್ ಆಗಿ ನಮ್ಮ ಲೆಲ್ಲ ಹಾಕ್ತಾರೆ
ಅದೇ ಒಬ್ಬೊಬರ್ ಹಾಕಲ್ಲ
ಯಾರ ಹಾಕಲ್ಲ ಎಲ್ರೂ ಹಾಕ್ತಾರೆ ನಮ್ ಕಡೆ ಎಲ್ಲ ಮಾತಾಡಿ ಯಾಕ್ ಸೈಲೆಂಟ್ ಆಗ್ಬಿಟ್ರಿ
ನಿಮಗ ಟೀ ಇಷ್ಟ ನಾ ಕಾಫಿ ಇಷ್ಟ ನಾ
ನಮಗೆ ಜಾಸ್ತಿ ಟೀ ನೇ ಇಷ್ಟ ನಿಮ್ಗೆ
ಟೀ ಯಾಕ್ ಇಷ್ಟ ನಿಮ್ಗೆ ಜಾಸ್ತಿ
ಯಾಕಂದ್ರೆ ಕಾಫಿ ಅದು ಒಂದೇ ವಿಧಾನದಲ್ಲಿ ಇರಲ್ಲ ಅವರು ಹೆಂಗೆಂಗ್ ಬೇಕ್ ಹ್ಯಾಂಗಂಗ್ ಮಾಡ್ತಾರೆ ಕಾಫಿ ಅದಕ್ಕೆ ನಂಗ ಕೊ ಮಾಡಲ್ಲ ಅದು ಅದು ಟಿ ಟೀ ಟೆಸ್ಟ್ ಸೇಮ್ ಎ ಇರುತ್ತೆ ಕಾಫಿ ಹೆಂಗೆಂಗ್ ಮಾಡ್ಬೋದು ಗೊತ್ತಾ ನಿಮ್ಗೆ ಹಾಲು ಸಕ್ಕರೆ ನಾ ಮಿಕ್ಸ್ ಮಾಡಿ ಹಾಲು ಸಕ್ಕರೆ ನಾ ಮಿಕ್ಸ್ ಮಾಡಿ ಆಹ್ ಗ್ಲಾಸ್ ಅಲ್ಲಿ ಕಾಫಿ ಪೊಡರ್ ಹಾಕಿ ಆಲ್ ಮಿಕ್ಸ್ ಮಾಡ್ಬೋದು ಒಬ್ರೊಬ್ರು ಎನ್ ಮಾಡ್ತಾರ ಅಂತಂದ್ರೆ ಪೋ ಕುದುಸ್ತರೆ ಕಾಫಿ ಪೌಡರ್ ಅದನೆಲ್ಲಾ ಹಾಕಿ ಅದನೆಲ್ಲಾ ಮಾಡ್ತಾರೆ ಅದು ನಂಗ್ ಇಷ್ಟ ಆಗಲ್ಲ
ಹಾಲ್ ಕೂಡ ಹಾಗೆ ಮಾಡ್ತರಲ್ವ
ಕೆಳಸ್ತಿಲ್ಲ ನಿಮ್ದು ಸೌಂಡು ಪೋನ್ ಹತ್ರ ಇಟ್ಕೊಲಿ
ಈಗ್ ಕೆಳಸ್ತಿದಿಯಾ
ಹಚ್ ಸ್ಲೋನ್ ಕೆಳಸ್ತಿದೆ ಏನ್ಮಾಡಿಕ್ಕಾಗುತ್ತೆ ಈಗ
ತಿದಿಯ
ಹಾ ಕೆಳಸ್ತಿದೆ
ಚಾ ಕೂಡಾ ಹಾಗೆ ಮಾಡ್ತರಲ್ವಾ
ಏಳ್ಮಾಡ್ತಾರೆ ನೀವ್
ಫೈಸ್ ವ ಒಬ್ಬೊಬ್ಬರು ಟ ಒಬ್ಬೊಬ್ಬರು ಹ ಕಾಫಿ ಹಾಕ್ತಾರೆ ಕಾಫಿ ಸೋರಿ ಚಾ ಪುಡಿ ಹಾಕ್ತಾರೆ ಸಕ್ಕರೆ ಹಾಕ್ತಾರೆ ಅದನ್ನೇ
ಅದು ಎರಡು ಬಾಯ್ಲೆ ಅದನ್ನ ಕುದಸೋದೆ ತಾನೆ ಬಾಯ್ಲಿಂಗಗೆ ಮಾಡ್ತಾರೆ ಹೆಂಗ್ ಮಾಡುದ್ರು ಬಾಯಲಿಂಗ್ ಮಾಡ್ಲೇಬೇಕಲ್ವಾ
ಅದು ಮತ್ ನೀವು ಹೇಳ್ತಿರೋದು ಕೋಲ್ಡ್ ಕಾಫಿ ಮತ್ತೆ ಹಾಟ್ ಕಾಫಿ ಬೇರೆ ಬೇರೆ ಇರುತ್ತಲ್ವಾ
ಕೋಲ್ಡ್ ಕಾಫಿ ಹಾಟ್ ಕಾಫಿ ಎಲ್ಲಾ ಕಾಫಿ ಮಾಡ್ಬೇಕಾದ್ರೆ ಒಬ್ರೊಬ್ರು ಹೆಂಗ್ ಮಾಡ್ತಾರೆ ಗೊತ್ತಾ ಹಾಲು ಸಕ್ಕರೆನ ಬಾಯ್ಲ್ ಮಾಡಿ ಕುದಿಸತಾರೆ ಸ್ವಲ್ಪ ಹೊತ್ತು ಆಮೇಲೆ ಗ್ಲಾಸ್ ಅಲ್ಲಿ ಕಾಫಿ ಪೌಡರ್ ಹಾಕಿ ಇಟ್ಟಿರ್ತಾರೆ ಆಮೇಲೆ ಅದನ್ನ ಹಾಲನ ಮಿಕ್ಸ್ ಮಾಡ್ತಾರೆ ಅಷ್ಟೇ ಒಬ್ರೊಬ್ರು ಹಾಟ್ ಕಾಫಿನೇ ಅದು ಕೋಲ್ಡ್ ಕಾಫಿ ಅಲ್ಲ ಹಾಟ್ ಕಾಫಿನೇ ಇನ್ನೊಬರು ಹೆಂಗ ಮಾಡ್ತಾರ ಅಂತಂದ್ರೆ ಹಾಲು ಶುಗರು ಕಾಫಿ ಪೌಡರ್ ಮೂರನು ಹಾಕಿ ಮಿಕ್ಸ್ ಮಾಡಿ ಕುದಿ ಹಾಕ್ತಾರೆ
ಆಯ್ತಾಯ್ತು
ಗೊತ್ತಾಯ್ತಾ
ಅದಕ್ಕೆ ನಿಂಗೆ ಇಷ್ಟ ಇಲ್ವಾ
ಹಾ ಆ ವಿಧಾನ ತುಂಬಾ ಜಾಸ್ತಿ ಇದಾವಲ್ವಾ ಅದಕ್ಕೆ ಇಷ್ಟ ಆಗಲ್ಲ ಮತ್ತೆ ನಿಮ್ಗೆ ಸಮುದ್ರ ಕಡೆ ಜಾಸ್ತಿ ಇಷ್ಟಾನ ಪರ್ವತ ಜಾಸ್ತಿ ಇಷ್ಟಾನ ಎರಡು ಇಷ್ಟ ನಾ ಏನ್ ಒಂದ ಹೇಳಿ ಜಾಸ್ತಿ ಇಷ್ಟನಾ
ಎರಡು ಜಾಸ್ತಿನೇ ಇಷ್ಟ ನಿಮ್ಗೆ ಹೇಳಿ ಯಾವ್ದು ಇಷ್ಟ ಜಾಸ್ತಿ ಅಂತ
ಜಾಸ್ತಿ ಇಷ್ಟ
ಯಾಕೆ ಸಮುದ್ರ ಜಾಸ್ತಿ ಇಷ್ಟ
ನಂಗ್ ನೀರ್ ಅಂದ್ರೆ ಪಂಚ ಪ್ರಾಣ
ಆದ್ರೆ ಸಮುದ್ರದಲ್ಲಿ ನೀರ್ ಗಲಿ ಜಗಲಿ
ಹಯ್ಯೋ ಗಲೀಜ್ ಗಲಿಜಿರಲ್ಲ ಒಂದೊಂದು ಕ್ಲೀನೇ ಇರುತ್ತೆ ನಿಮ್ಗ್ ಗೊತ್ತಿಲ್ಲ ಅಷ್ಟೇ ಒಂದ್ಸಲನ ಹೋಗಿಲ್ಲ ಅನ್ಸುತ್ತೆ.
ನೋಡಿದೀನಿ ನಾನೆಲ್ಲಾ ವೀಡಿಯೋಸ್ ಲ್ಲ ಅದ್ರಲ್ಲಿ ತೋರಿಸ್ತಾರೆ ಗಲೀಜ್ ಗಲೀಜ ಇರುತ್ತೆ ನೀರ
ಇಲ್ಲ ಕ್ಲೀನು ಇರುತ್ತೆ ನೀವು ಕ್ಲೀನ್ ಇರೋ ಕಡೆ ಹೋಗ್ ಬನ್ನಿ ಒಂದ್ಸಲ ಆದ್ರೂ
ಹು-ಹು-ಹು-ಹು
ಯಾಕೆ ನಗು ಬರ್ತೀರ ನಿಮ್ಗೆ
ಅದ ಯಾರು ಪುಳಿಯೋಗರೆ ಬೇಸಿ ಹೇಳ್ತಿದಾರಲ್ವಾ ಅದಿಕೆ ನಗು ಬರ್ತಿದೆ
ತೀರನ ನಿಮ್ಗೆ
ಹ್ಮ್ ಕೆೇಳಸತಿದ್ದೆ ನೀವ ಹೇಳಿ ಹೇಗ್ ಮಾಡ್ತಾರೆ ಪೊಳಿಯೋಗ್ರೆ ಅಂತ
ಏನು ಪುಳಿಯೋಗ್ರ ನಂಗ ಗೊತ್ತಿಲ್ಲ ಪುಳಿಯೋಗ್ರ ಹೆಂಗ ಮಾಡಾರ ಅಂತ ನಾನು ಒಂದ್ಸಲನು ಮಾಡಿಲ್ಲ
ಮಾಡ್ಬೇಕಿತ್ತಲ್ವಾ ಏನಿಲ್ಲ ಅನ್ನ ಇರುತ್ತೆ ಗೊತ್ತಾ ರೈಸ್ ಮಾಡ್ತೀರಲ್ವಾ ಇಲ್ಲ ಅಂಗಡಿಲಿ ಪುಳಿಯೋಗ್ರ ಅದ್. ಸಿಗುತ್ತೆ ಮಸಾಲ
ಹ್ಮ್ ಪಕ್ಷಿ ಎಲ್ಲ ಹಾಗ್ತಲ್ಲ ಹೆೇನ್ ಮಾತಾಡುತ್ ಹೌದಾ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಇಷ್ಟ ಆದ್ರೆ
ಹ ಮಾಡ್ಕೊತೀವಿ
ಹ್ಮ್ ಮತ್ತೆ ನಿಮ್ಗೆ ಜಾಸ್ತಿ ಮಳೆಗಾಲ ಇಷ್ಟನಾ ಅಥವಾ ಬೇಸಿಗೆಗಾಲ ಇಷ್ಟನಾ ಅಥವಾ ಚಳಿಗಾಲ ಇಷ್ಟನಾ
ಚಳಿಗ್ ಗಲ ಇಷ್ಟ
ಯಾಕ್ ಚಳಿಗಾಲ ಇಷ್ಟ ನಿಮ್ಗೆ
ಮಳೆಗಾಲದಲ್ಲಿ ಸುಮ್ನೆ ಮಳೆ ರಜ್ಜು ರಜ್ಜು ಎಲ್ಲ ಚೆನ್ನಾಗಿರಲ್ಲ ಬಿಸಿಗಾಲದಲ್ಲಿ ಬರೀ ಬಿಸಿ ಬಿಸಿ ಬಿಸಿ ಇರುತ್ತೆ ಚೆನ್ನಾಗಿರಲ್ಲ ಅದೇ ಚಳಿಗಾಲದಲ್ಲಿ ಚಳಿ ಇರುತ್ತೆ ಚೆನ್ನಾಗಿರುತ್ತೆ
ಹೌದಾ ಹಾಫ ಮಾಡಿ ಅದು ಮ್ಮ ಹುಂಚಿ ಹಣ್ಣಿ ಇರುತ್ತೆ ನೋಡಿ ಅದ್ರೊಳಗಡೆ ಅದು ಇದಲ್ವಾ ಪಕ್ಕ ಹುಂಚಿ ಕಪ್ಪ ಪಾಕ್ ಹುಚಿ ಪಕ್ಕಾನ
ಹಾ ಹನ್ ಚಿಕಪ್ಪಾ
ಹಾ ಹುನ್ ಚಿಕಪ್ಪ, ಅದನ್ನ ಫುಡ್ಸು ತಿಂತಾರೆ ಗೊತ್ತಾ ನಿಮ್ಗೆ. ಹ ಹ್ಮ್ ಅದು ತಿಂತಿರೋದು.
ಅದ ಎಲ್ಲಿಂದ ಸಿಕ್ತು?
ಅದು ತರ್ತಿದ್ದೆ ನಾನು ದುಡ್ಡು ಕೊಟ್ಟು, ನಮ್ ಫ್ರೆಂಡ್ ಮನೆಗ್ ಹೋಗಿದ್ಲ. ಅವಾಗ ಅವ್ರ ಊರಲ್ಲಿ ಈತರ ಜಾತ್ರೆ ಜಾತ್ರೆ ಅಂತೀನಿ, ಸಂತೆ ಇರುತ್ತೆ ನೋಡಿ. ಅದ್ರಲ್ಲಿ ಅವರು ಹುರದಿದ್ದೆ ತಗೊಂಡ್ ಬರ್ತಾರೆ ದುಡ್ಡಿಂದ ಮಾರ್ತಾರೆ.
ಎಷ್ಟು ದುಡ್ಡು?
ಐವತ್ ರೂಪಾಯಿ ಮೂವತ್ ರೂಪಾಯಿ ನಾವ್ ಎಷ್ಟು ಬೇಕ್ ಅಷ್ಟಕ್ಕೆ ಕೊಡ್ತಾರೆ ಅವರು.
ಐವತ್ತು ರೂಪಾಯಿಗೆ ಎಷ್
ಜಾಸ್ತಿನ ಸಿಗುತ್ತೆ, ನಾನು ತರ್ಸಿ ಎಷ್ಟ್ ಆಯ್ತು, ಒಂದ್ ತಿಂಗಳ ಮೇಲೆ ಆಯ್ತು ಇನ್ನು ತಿಂತಾನೇ ಇದ್ದೀನಿ ಅಲ್ವಾ ಮೂವತ್ ರೂಪಾಯಿಗೆ ತರಸಿದ್ದು ನಾನು.
ಮೂವತ್ ರೂಪಾಯಿಗ ಅದ ಎಷ್ಟು ಕಾಳಗಳು ಸಿಗುತ್ತೆ.
ಕೌಂಟ್ ಮಾಡಿಲ್ಲ.
ಅಂದಾಜಿಗೆ ಹೇಳಿ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟ ಇರುತ್ತ ಅಂತ.
ಹ್ಮ್ ಹ್ಮ್ ನಾನ್ ನಿಜ ಕೌಂಟ್ ಮಾಡಿಲ್ಲ, ನಂಗೆ ಗೊತ್ತಾಗಲ್ಲ, ಒಂದ್ ಐವತ್ತು ಇರ್ಬೋದೇನೋ ಅಷ್ಟೇ ಗೊತ್ತಿಲ್ಲ ನಂಗೆ.
ಮೂವತ್ತು ರೂಪಾಯಿಗ ಅಷ್ಟೇನಾ?
ಹ್ಮ್ ಅಷ್ಟೇ ಸಿಗುತ್ತೆ ನಿಮ್ಗೆನ್ ಮತ್ತೆ ಪಟ್ರಿ ಪಟ್ರಿ ಕೊಡ್ತಾರ ಅವರು.
ನೀವು ಮನೇಲ್ಲೇ ಮಾಡ್ತೀ ಕೊಡ್ಬೋದಲ್ಲ ಫ್ರೀಯಾಗಿ ಹುಂಚಿಕಪ್ಪ
ಸಿಗಬೇಕಲ್ವ ನಮಗೆ
ನಿಮ್ಮ
ನಾವ ಅಲ್ಲಿ ಹೋಗಿಲ್ಲ ಅಲ್ವಾ ಸದ್ಯಕ್ಕೆ ನಮ್ಗೆ ಹಾಲಿಡೇಸ್ ಇಲ್ಲ ಹೋಗಕ್ಕೆ
ನಿಮ್ಮ ಮನೇಲಿ ಮಾಡ್ಕೊಡಲ್ವಾ ನಿಮ್ಮ ಮನೇಲಿ
ಮನೇಲೆಲ್ಲಾ ಇದ ಎಲ್ಲ ನಾವ್ ಸಿಟಿ ಅಲ್ಲಿ ಇರೋದಲ್ವ. ಎಲ್ಲ ನಮ್ಗ್ ಸಿಗಲ್ಲ ನಿಮ್ಮ ಮನೇಲೆ ಎಲ್ಲಾ ಸಿಗುತ್ತಾ
ಹಾಂ ನಮ್ಮ ಮನೇಲಿ ಸಿಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಆ ಚಾರ್ಜಿಯಿಂದ ತಗೊಂಡು ಬಂದಿರ್ತಾರೆ ಅದನ್ನು ಯಾವಾಗ ಮಾಡ್ತಾರಲ್ವಾ ಅವವಾಗ ಎಲ್ಲ ತಗೊಳ್ತೀವಿ
ಹೌದಾ
ಹೌದು
ಹ್ಮ್ ಮತ್ತೆ ಓದ್ತಿದ್ದೀರಾ ನೀವು ಡಿಸ್ಟರ್ಬ್ ಮಾಡುದ್ವಾ ನಾವು
ಇಲ್ಲ ಇಲ್ಲ ಹಾಗೇನಿಲ್ಲ
ಹ್ಮ್ ಮತ್ತೆ ಇವತ್ತೆಲ್ಲೂ ಹೊರಗಡೆ ಹೋಗಲ್ವಾ ನೀವು
ಹೋಗ್ಬೇಕು
ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ
ಇಲ್ಲೇ ಶಾಪ್ಗೆ ಸೋಪ್ ತರ್ಲಿಕ್ಕೆ
ಓ ಮತ್ತೆ ಸೊಪ್ ಖಾಲಿ ಆಗ್ಬಿಟ್ಟಿದ್ದೇವ ನಿಮ್ಮ ಹತ್ರ
ಹೌದು ಸೊಪ್ ಖಾಲಿ ಆಗಿದ್ದಕ್ಕೆ ಯಾರು ಭೀ ಒಗೆಯದ ಒಗ್ದ ಮುಗಿತಲ್ಲ ಅದಕ್ಕೆ ಅದಕ್ಕೆ
ಯಾಕ್ೆ ನಿಮ್ಮ ಹತ್ರ ವಾಷಿಂಗ್ ಮಷೀನ್ ಇಲ್ವಾ
ಇತ್ತು ಅದು ಖರಾಬ್ ಆಯ್ತು
ಹೌದಾ ಹೇಳ್ಬೇಕು ರೆಡಿ ಮಾಡ್ಸಕ್ಕೆ ನೀವು ಅಲ್ಲಿ ಇರ್ತೀರಾ ಅಂದ್ರೆ
ಅದು ನ ಪಿಜಿದವರು ಬಹಳ ತುಂಬಾ ಇದು ಇದ್ದಾರೆ ಜಿಪಣ ಜಿಪಣ ಆರ ಇದದಾರೆ ಇದಾರೆ ರಕ್ಕ ಖರ್ಚು ಮಾಡಿ ಕ್ಕಾಗಲ್ಲ
ಹೌದಾ ಯಾಕ್ ಅವರತ್ರ ದುಡ್ಡಿಲ್ವಾ
ನಂಗೆ ಗೊತ್ತಿಲ್ಲ ಅವ್ರ ಹತ್ರಾನೇ ಹೋಗಿ ಕೇಳಿ ನಂಗೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷ ಆಯ್ತು
ನಂಗು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಾಯ್ತು ಧನ್ಯವಾದಗಳು
ಧನ್ಯವಾದಗಳು